ಹಲ್ಲೋ ಇರೋ ಮಾಡ್ಂಗೆ ಕಮ ಆತಿ ಆ ಈ ಗಂಟೆಗ
ಹಲೋ
ಹಲೋ
ಎತ್ತದ್ರ ಕಟ್ಟಾಗುತ್ತಾನ ಫೋನ್ ಎತ್ತದ್ರ ಕಟ್ಟಾಗುತ್ತ
ಯಾರಾರು ಮಾಡತಾರ
ಹಪ್ಪ
ಏ್ತ್ ಮಾಡಡ್ಲಿ ಅಪ್ಪಾ ನಿಮ್ಮ ಅಪ್ಪ ಹೆಚ್ಚಿಗೆ ನಾ ಆಯಚ್ಚ ನಿನ್ಗೆ
ನೌಡ ಏನ ಆಾಗಲ್ಲ ಹಂಗೆ ಇರುತ್ತ
ರಾಣ ಹೇಳ ಹ ಚಪ
ಹಾ
ಮತ್ತ ಕೆಲ್ಸ ಮಾಡ್ಬಡಂತ ನಾವು ಉದ್ರ ಕೆಲ್ಸ
ಏನು
ಇಂಥ ಉದರಿ ಕೆಲಸ ಮಾಡ್ಬಿಡಪ್ಪ ಅಂತೀನಿ
ಅಲೋ
ಹಲೋ
ಹಾ
ಎಂತವು ಉದ್ರ ಕೆಲ್ಸ ಮಾಡಪ್ಪ ಅಂತೀನಿ
ಇಲ್ಲ ಇಲ್ಲ
ಹ್ಮ್್ಮ
ಅಡು ಏನ್ ಮಾಡಿದ್ದೀರ
ಅಡಿಗೆಏನಿಲ್ಲ ಇದು ಪಲ್ಯ ಐತಿ ಅಲ್ಲಿ ಕಾಳು ಪಲ್ಯ
ಹ್ಮ
ಮಾಡ್ಬೇಕಲ್ಗ ಮತ್ತ ಅನ್ನ ಮಾಡ್ಬೇಕ ಅನ್ನ ಕಲೆ ರೊಟ್ಟಿ ಮಾಡ್ಸೊಂಬರ್ತೇನ್ ನೀವ್ ಒಂದೇನ ಮಾಡ್ಸೊಂಬರ್ಲ್ಲ
ನೀ ಬರ್ಬೇಕಪ್ಪ ಮಾಡಸ್ಕೊಂಡಂಬರ್ಲ್ಲ
ಮ ಬ
ಹ್ಮ್
ಸ ಹೊಟ್ಟೆ ಬಂದ ಹತ್ತ
ಹ್ಮ್
ಅರ ಬೆ ರಚ ಹ ಅತ್ತಾರ ನೀಶ
ಹ
ನಮ್ಗೆಗ
ಯಾವ ಭಯ ಹೋಗ ಮ ಭಯವಲ್ಲ ಹೋದ ಮಾಡ್ಕೊಂಡು
ಭಯ ಒಳಕ್ಕಗ ಇವಲೇ ಟ್ಕಣ ಕಗಲ್ಲ ಆಯ್ತಣ
ನಾವಲ್ಲಿ
ಡ್ಕ
ಹಾ
ಊಟಾ ಕೊಡಕ್ ಹಪ
ಎತ್ರರ ಬೈಕ್ ನೀಡಯಾ
ನಡ್ಕೊಂಡು
ತಕ ಎ ತಕ ಹತ್ತರ ಇದೆಯಾ ಹತ್ತರ್ ಇದೆಯಾ
ಏನು
ಅತ್ರದ ಆಗ
ಇಲ್ಲ ಆರ್ಚ ಆರ್ಚತ್ರ ಬರ್ತದೆ
ಯಾರು ಬರ್ತೀ
ಹ ಅಪ್ಪಲೋ
ನಡ್ಕೊಂಡ್ ಬರ್ತಾರ ಇಲ್ಲಿ ಅಲ್ಲಿ ಇಂದು ಡಿಪೋ ಇದೆ ಡಿಪೋ ಇಂದ ಬರ್ತಾರ ಬರ್ಸ್ಲ ಅಂತ ಹೇಳ್ತಾರೆ ನಿಿಂದಿರ್ಸ್ತಾರೆ ಏನು
ಇವಾಗ ಹೋಗಿ ಹುಸ್ಕೂರು ಹತ್ರ ಹಾಟ್ ಮಾಡ್ತಾರ ಈಗ
ಇಲ್ಲ ಊಟ ಹಿಸ್ಕೊಂಡ್ ಹೋಗ್ತಾರೆ.
ಹಾ ಮಲಕೋಮಂತಾರೇ
ಊಟ ಮಾಡಿ ಬಸನಾಗ ಮಲ್ಕೋತಾರಲೇ
ಹಾ
ಮನ್ಯಾಗ ಮಲ್ಕೋಬಹುದಿತ್ತು ಹಂಗಿತ್ತಂದ್ರ
ಡ್ರೈವರ್ ಇರ್ತ ಅವರು
ಹಂಗ ಬಿಡಲ್ಲಪ್ಪ
ಅಲ್ಲ ಲೇ ಹೆಂಗಿದ್ರೆ ಮಕ್ಕೋಳದೇ ಇರ್ತೀ ಅಲ್ಲಿ ಮೋಕ್ಕೊಳದು
ಬಸ್ಸು ಇನ್ನು ಓಡ್ಸಂಗಿಲ್ಲಪ್ಪ
ಬಸ್ ಬೇಗನ್ ಕರ್ಕೊಂಡ ಬರಬೇಕ ನೀ ಮುಂಚೆರ ವಾಪಸ್
ಓ ಬೇಗನೆಎಳತ ಮತ್ತ ನಾಲ್ಕುವರೆ ಐದ ಗಂ
ಈಗ ಬಸ್ನ ಮೋಖಾಳ ಬಂದ ಮನ ಮುಖೊಳ ಬೆಸ್ಟ್ ಫ್ ಮಾಡ ಈ
ಡ್ರೈವರ್ ಬರಲ್ಲೋ
ಹೌದಾ ಅವರಿಗೆ ಹೆಂಗೆ ಅಲ್ಲೇ ಮಾಡಸ್ಬೇಕ
ಊಟ ನ ಮನೆಗ್ ಬಂದ್ ಮಾಡ್ಕೊಂಡ ಹೋಗಬಹುದು ಡೈವರ್ಸ್ ಆಯ್ತು
ಪ್ಯಾಸೆಂಜರ್ ದಿನ ಇರುತ್ತಾರೆ ಬೆಳೆತನ
ಅವನ ಅಪ್ಪಜಕೂರ್ ಬಬಾರಾಯ್
ಅಲ್ಲಾ ಹಾರ್ಟ್ ಮಾಡ್ತಾರಲ್ಲ ಹಾರ್ಟ್ ಮಾಡ ಮನ್ಯಾಗ ಆರಾಮ ಬಸ್ ನನ್ ಮಲ್ಕೊಳಕಾಗಂಗಿಲ್ಲ ಬಸ್ನಲ್ಲಿ
ಹ್ಮ್
ಹಾ ಹೆಂಗ ಮತ್ ನಮಗೊಂದ್ ನೌಕರಿ ಇಸ್ಕೊಡ್ತಾರೆಂಗ ಕೇಳ ಗೌರ್ಮೆಂಟ್ ಜಾಬ್ ಅವರೇ ಬೆಸ್ಟ್ ನಮಕಿನ ರೇಂಜಿಗಿ
ಏನು ಬಂದ್ರ
ಹಾ
ಕನಂದ್ರ
ನೀನ್ ತಮ್ಮಗ
ಈಗ ಕತ್ಲ ತ್ಲೇ ಯಾರ ಇರಲ್ಲ ನಾ ಎಲ್ಲಾ ಹೋಗ್ತಾ ಅವನ
ಗಣೇಶತನಲ್ಲಿ
ಅವ ಅವರು ಸುಬ್ರ್ಮಣ್ಯ ಸುಬ್ರ
ಏನ
ಚಲ್ಲ
ವಿನೋದ ಹೊಡೆ ವಿನೋದ
ಚಾಕ
ತ
ಹಲೋ
ಏನ ಸಜಾ ಪು ನ ಆ ಮಾಡ
ಹ ಹ
ಬ್ರೋ ಹಾ ಇದು ತರ್ಕಾರ ಮಾಗೆ
ಹ
ಹ
ಹಾ ಲಕ್ಷಕೊಂಡ ಸಾವ ರೂಪಾಯಿ ಶಕ
ಹ
ಹೊಸ್ ಬಂಕ
ಹೌದಾ
ದೂರ ಕೇಳಿ ನಾ ಬಸ್ ಕಾಣಸ್ತಿದಿ ಕಟ್ ಮಾಡಿಫ್ತ ಫೋನ್ ಮಾಡ್ತೀನಿ ಹೆ ಹಾ
ಎ ಹಲೋ ನಿತೇಶ್ ಕುಮಾರ್ ರೆಡ್ಡಿ ಇಲ್ಲ ನಳ ಹ
ಹೇನಾಗಬಿಡ್ತಾರ ಹಲೋ ಹಲೋ ಹ
ಅ ಹ ಿಕ್ ಮಾಡಿದ ಅಲ್ಲ ಹಲೋ ಹ ನಿತೇಶ್ ಹಲೋ ಹಲೋ ರಿತೇಶ್ ಮಾತಾಡು